ಹೇಗಿದ್ದಿಯಾ.
ಚೆನ್ನಾಗಿದ್ದೀವಿ ನೀನ್ ಹೇಗಿದ್ದೀಯಾ.
ನಾನು ಚೆನ್ನಾಗಿದೀನಿ.
ಏನ ಮಾಡ್ತಾ ಇದೀಯಾ.
ಏನು ಇಲ್ಲ ಸುಮ್ನೆ ಕೂತ್ತಿದ್ದೆ.
ಹ್ಮ್.
ನಾನು ಸುಮ್ನೆ ಕುತ್ಕೊಂಡಿದ್ದೆ ಸಾಮಾಜಿಕ ಜಾಲತಾಣ ನೋಡ್ಕೊಂತ.
ಹಾಗೆ.
ಹ್ಮ್. ಹ್ಮ್.
ನಿಮಗೆ ಸಾಮಾಜಿಕ ಜಾಲತಾಣಗಳು ನೋಡುವುದು ತುಂಬಾ ಇಷ್ಟ ಅನ್ಕೊ. ತುಂಬಾ ಸಮಯ ಅದ್ರಲ್ಲೇ.
ಕಾಲಾ ಕಳಿತೀರಾ ನೀವು ಹಾಗಿದ್ದರೆ.
ಅ ತುಂಬ ಸಮಯ ಅಂತ ಏನಿಲ್ಲ ಸ್ವಲ್ಪ ಸಮಯ ಮಾತ್ರ ಬಳಸ್ತೀನಿ.
ಹೌದ. ಹ್ಮ್ ಊಟಾ ತಿಂದ್ರಾ
ತಿಂದೆ ನೀವ್ ತಿಂದ್ರಾ
ಹ್ಮ್ ನಾನು ತಿಂದೆ ಏನ್ ತಿಂದ್ರಿ.
ಹ್ಮ್ ಅನ್ನ ಮೊಟ್ಟೆ ಸಾಂಬಾರ್.
ನಮ್ಮ ಮನೆಯಲ್ಲಿ ಕೋಳಿ ಸಾರು ಅನ್ನ ಮತ್ತೆ ಚಪಾತಿ ಮಾಡಿದ್ರು.
ಹೌದಾ
ಹೌದು.
ಹ್ಮ್ ಹ್ಮ್ಹೂ ನನ್ಗೂ ಚಪಾತಿ ತಿನ್ಬೇಕಂತ ಅನ್ಸ್ತೈತೆ.
ಹೌದಾ
ಹ್ಮ್.
ಹೌದ.
ನಮ್ ವಸತಿ ನಿಲಯದಲ್ಲಿ ಚಪಾತಿನ ಹಪ್ಪಳ ತರ ಮಾಡ್ತಾರೆ
ಹಪ್ಳಾ ತರ ಮಾಡ್ತಾರಾ
ಹ್ಮ್ಮ್.
ಹಾಗೆ
ಹ್ಮ್.
ಮತ್ತೆ ಹೇಳಿ.
ಹ್ಮ ಹೇಳಿ ಏನಾದ್ರೂ
ನೀವೆ ಹೇಳ್ಬೆಕಣ್ರೀ ಹೇಗಿತ್ತು ಇವತ್ತಿನ ದಿನ. ನಿಮ್ಮ ವಸತಿ ನಿಲಯದಲ್ಲಿ.
ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತೂ ಬೆಳಗ್ಗೆ ಎದ್ದೂ ಮತ್ತೆ ನಾನು ಕೆಲಸ ಮಾಡ್ತಾ ಇದ್ದೆ
ಹ್ಮ್ ನಂತರ
ನಂತರ ಮಧ್ಯಾಹ್ನ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡೆ
ಹಾಗೆ.
ಆಮೇಲೆ ಮತ್ತೆ ಸ್ ಈವಾಗ ಸ್ವಲ್ಪ ಕೆಲಸ ಮಾಡಿ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೇನಿ.
ಹಾಗೆ.
ಹ್ಮ್
ನೀನು ಸಾಮಾಜಿಕ ಜಾಲ ಥಾನಗಳು ಬಳಸ್ತಿಯಾ ಸ್ವಲ್ಪ
ಹು ಬಳಸ್ತೀನಿ ಯಾವಾಗ ಬೇಕೋ ಆವಾಗ ಬಳಸ್ತೀನಿ.
ಹಾಗೆ ಅದನ್ನ ಯಾಕ್ ಬಳಸ್ತೀಯಾ
ಹ್ಮ್ ಸ್ನೇಹಿತರೊಂದಿಗೆ ಸಂಪರ್ಕ ಇರಲು
ಬೇರೆ ಏನಕ್ ಬಳಸ್ತಿಯಾ ಮತ್ತೆ ಮುಂತಾದ
ಹ್ಮ್ ಹೊಸ ಮಾಹಿತಿ ತಿಳಿಯೋಕೆ
ದಿನ ಆಗಿದ್ದರೆ ನೀನು ಎಷ್ಟು ಸಮಯ ಬಳಸುತೀಯಾ
ಹ್ಮ್ ಸುಮಾರು ಒಂದು ನಾಲ್ಕು ಗಂಟೆ ಅಷ್ಟು ಬಳಸಬಹುದು.
ನಾಲ್ಕು ಗಂಟೆ ಅಷ್ಟು.
ಹ್ಮ್.
ನಾನು ಕೂಡ ಅಷ್ಟೇ ಆದ್ರೆ ನಾನು ಇನ್ ಸ್ವಲ್ಪ ಕಮ್ಮಿನೇ ಬಳಸ್ತೀನಿ.
ಹಾ ಹಾ. ರಜೆ ಏನಾದ್ರು ಇತ್ತು ಅಂದ್ರೆ ಬೆಳಗ್ಗೆಯಿಂದ ಮಲ್ಗೋವರೆಗೂ ಅದೇ ನೋಡ್ತಾ ಇರ್ತೀನಿ ನಾನು.
ತುಂಬಾ ಸಮಯ ಬಳಸಲು ಒಳ್ಳೆಯದಲ್ಲ.
ಹೌದು.
ಸಮಯಾ ಹಾ ವ್ಯರ್ಥ ಆಗುತ್ತೆ.
ಹ್ಮ್ ಹ್ಮ್ ಹ್ಮ್.
ಮತ್ತೆ.
ಹ್ಮ್ ಓದು ಮೇಲೆ ಪ್ರಭಾವ ಆಗಬೋದು ಅಲ್ವಾ.
ಓದುನು ಹೌದು ಹು ಗಮನ ಕಡಿಮೆ ಆಗಬಹುದು.
ಸಾಮಾಜಿಕ ಜಾಲತಾಣದಿಂದ ಏನು ಉಪಯೋಗ.
ಹೊಸ ವಿಷಯ ಕಲಿಯ ಬಹುದು.
ಹ್ಮ್.
ಸ್ನೇಹಿತರೊಂದಿಗೆ ನೀವ ಹೇಳ್ ದಂಗೆ ಮಾತಾಡಬಹುದು.
ಹ್ಮ್.
ಅದರಲ್ಲಿ ಹೌದು ಇನ್ನೊಂದು ಅದರಲ್ಲಿ ಏನ್ ಮಾಹಿತಿ ನಮ್ ಬಾರದ್ದು ನಾವು.
ಹ್ಮ್ ಮೊದಲು ಸ ಸರಿಯಾಗಿ ತಿಳೋಕೋನ್ ಬೇಕು ಏನೇ ಆದರೂನು.
ಹ್ಮ್.
ಆಮೇಲೆ ಅಪರಿಚಿತರ ಜೊತೆ ಜಾಸ್ತಿ ಮಾಹಿತಿ ಹಂಚಿಕೋಳ ಬಾರದು.
ಸುರಕ್ಷತೆ ತುಂಬಾ ಮುಖ್ಯ ಆಗಿದ್ದಾರೆ ಅದರಲ್ಲಿ.
ಹೌದು ಎಲ್ಲಾದನ್ನು ನಂಬಕ್ಕ ಆಗಲ್ಲ ಸಾಮಾಜಿಕ ಜಾಲತಾಣದಲ್ಲಿ. ಕೆಲವೊಂದು ಸುಳ್ಳು ಸುದ್ದ ನಿನ್ನುವ ಆಗಿರುತ್ತೆ ಕೆಲವೊಂದು ಸುಳ್ಳು ಮಾಹಿತಿಗಳು ಇರುತ್ತೆ.
ಹಾಗಿದ್ದರೆ ಜಾಗ್ರತೆಯಿಂದ ಬಳಸಬೇಕು ಸಮಯಾ ನಿಗಡಿ ಮಾಡಬೇಕು.
ಹ್ಮ್.
ಹಾಗೆ. ಹಾಗಿದ್ದರೆ ದಿನಾ ಸ್ವಲ್ಪ ಸಮಯ ಮಾತ್ರ ಬಳಸಬೇಕು.
ಹೌದು ಜಾಗ್ರತೆಯಿಂದ ಬಳಸಬೇಕು.
ಹ್ಮ್ ನಾನ್ ಬಳಸಲ್ಲ ಬಿಡಿ ಹೊರಗಡೆ ಆ ಆಡು ಆಡೋದು ಜಾಸ್ತಿ ನಾವು ಆಟ ಆಡೋದು. ಆಟಾ ಹೊರಗಡೆ ಅಲ್ಲಾ ಅಂದರೆ. ದೂರವಾಣಿಯಲ್ಲಿ ಆಟ ಆಡುವುದೇ ಜಾಸ್ತಿ.
ಅದು ಮತ್ತೆ ಬಳಸೋರೆ ಎರಡು ಒಂದೇನೆ.
ಅಲ್ಲಾ ಅದು ಬೇರೆ ತರ ಇದು ಬೇರೆ ತರ ಹ್ಮ್.
ಪುಸ್ತಕ ಕೂಡ ಓದಬೇಕು ಜಾಲತಾಣ ಬಳಸೋದ ಅಷ್ಟೇ ಅಲ್ಲ ಅರ್ಥ ಆಯ್ತಾ.
ಹೂ ಹ. ಕುಟುಂಬದ ಜೊತೆ ಸಮಯ ಕಲಿಯಬೇಕು ನನಗೆ ಕುಟುಂಬದ ಜೊತೆ ಮತ್ತೆ ಸಮಯ ಕಲಿಯಲು ತುಂಬಾ ವಿಷ್ಟಾ.
ಹೌದಾ.
ಹೌದು ಅದು ತುಂಬಾ ಮುಖ್ಯ ಅಲ್ವಾ.
ಹೌದು ಆದರೆ ನೀವು ಸಮಯ ಕಳದಿರೋದೆೇ ನೋಡಿಲ್ಲ ಅಲ್ಲ ನಾನು.
ಯಾಕೆಂದ್ರ ನೀವು ನಮ್ಮ್ ಮನೇಲಿ ಇದ್ರೆ ಗೊತ್ತಾಗುತ್ತೆ. ಹೌದು
ಹ್ಮ್ ಹ್ಮ್ ಬರ್ತೀನ್ ಬಿಡಿ ಬೇಗನೆ.
ಹಾಗೆ ಬೇಡ ಬಿಡಿ.
ಹ್ಮ್
ಹಾ ನೀವು ಬೇಡ, ಮತ್ತೆ ಹೇಳಿ.
ಎಳಿ
ಹ್ಮ್ ನೀವೇ ಹೇಬೇಕು.
ಸಾಮಾಜಿಕ ಜಾಲತಾಣಗಳು ಓಳ್ಳೆ ಸಾಧನವ.
ಹಾ..... ಆದರೆ ಅದನ್ನ ಬುದ್ಧಿವಂತಿಕೆಯಿಂದ ಬಳಸಬೇಕು.
ಇಂದಿನ ಮತ್ತು ತುಂಬಾ ಉಪಯುಕ್ತವಾಯಿತು.
ಯಾವ ಹಿಂದಿನ ಮಾತು.
ಇವಾಗ ಹೇಳಿದ್ರಲ್ಲ ಬುದ್ಧಿವಂತಿಕೆಯಿಂದ ಬಳಸ್ಬೇಕು ಅಂತ.
ಹಾಗೆ
ಹ್ಮ್
ಹ್ಮ್ ಮತ್ತೆ ನನಗೂ ಅಷ್ಟೆ ತುಂಬಾ ಸಂತೋಷವಾಯ್ತು ಅದರ ಬಗ್ಗೆ ಕೇಳಿ.
ಹೌದು
ಹ್ಮ
ಮತ್ತೆ ನೀವು ನೀವು ಜಾಲತಾಣದಲ್ಲಿ, ತುಂಬಾ ಬಳಸುವುದು ಏನು ಏನು ಏನಕ್ ಬಳಸ್ತೀರಾ.
ನಾನಾ...
ಹ್ಮ್
ನಾನು ಅದೇ ನನ್ನ ಸ್ನೇಹಿತರೊಂದಿಗೆ ಮಾತನಾಡಲು ಅಷ್ಟೆ.
ಹೌದಾ
ಅದು ಬಿಟ್ರೆ ನಾನು ನನ್ನ ದೂರವಾಣಿಯಲ್ಲಿ ತುಂಬಾ ಆಟ ಆಡ್ತಾ ಇರ್ತೀನಿ.
ಹ್ಮ್
ಹ್ಮ್...
ನಾನು ನನ್ನ ದೂರವಾಣಿಯಲ್ಲಿ, ಸಿನಿಮಾಗಳನ್ನು ನೋಡೋಕೆ ಬಳಸ್ತೀನಿ ಜಾಸ್ತಿ. ಅದು ಬಿಟ್ರೆ ನಮ್ಮ ಫ್ರೆಂಡ್ಸ್ ಗೆಳೆಯರ ಜೊತೆ ಮಾತಾಡಕ್ಕೆ.
ಹ್ಮ್
ಮತ್ತೆ.
ಹೇಳಿ
ಏನು ಇಲ್ಲ ನೀವೇ ಹೇಳ್ಬೇಕು ಕೇಳೋಣ.
ಹ್ಮ್ ನೀವು ನೀವು ಮೊದಲು, ದೂರವಾಣಿ ಈ ಬಳಕೆ ಮಾಡಿದ್ದು ಯಾವ ವಯಸ್ನಲ್ಲಿ ನಿಮ್ದೇ ಅಂತ.
ನಂದೇ ಅಂತಾನ
ಹ್ಮ್
ಮೂರನೇ ತರಗತಿಯಿಂದ ಇತ್ತು. ಮೂರು ಹ್ಮ್ ನಾಲ್ಕು.
ನಾನು ಆದರೆ, ಡಿಗ್ರಿ ಅಲ್ಲಿ ಬರ್ಬೇಕಾದ್ರೆ ಕೊಟ್ ಕಳ್ಸಿದ್ದು.
ಹ್ಮ ಹ್ಮ್ ನಮ್ಮ ಮನೆಯಲ್ಲಿ ಇತ್ತು ಐಪ್ಯಾಡು ನನಗೆ ಅಂತ ಆಟ ಆಡಲು ಕೊಡ್ಸಿದ್ರು ನಾನ್ ಅದ್ರಲ್ಲಿ ಜಾಸ್ತಿ ಆಟ ಆಡ್ತ ನಾ ಇಲಿಲ್ಲ ಒಂದ ದಿನ ಕೋಪ ಬಂತು ನನಗೆ
ಹ್ಮ್
ಕೈಯಲ್ಲಿ ಅದ ಐಪ್ಯಾಡ್ ಇತ್ತು ನಮ್ ಚಿಕ್ಕಪ್ಪಗಂಗೆ ಹೊಡ್ದಬು ತಲೆ ಮೇಲೆ ಅದು ಓಡದೋಯ್ತು ನಂತರ ಅದನ್ನ ರೆಡಿ ಮಾಡ್ಸಣ ಅಂತ ಹೇಳಬಿಟ್ಟು
ಹಾ
ಆ ರಿಪೇರಿ ಮಾಡ್ಸ್ಬೋದು ಅಂದ್ರು ಅದನ್ನ ಮಾಡ್ಸಣ ಮಾಡ್ಸಣ ಅಂತ ಊರಲ್ಲಿ ಎತ್ಕೊಂಡ ಹೋಗ್ ಊರಲ್ಲ ಬಿಟ್ಬಿಟ್ಟೆ ಹೋಯ್ತದು ಅದೆಲ್ಲೊ ಕಳದ ಒಯ್ತು ಹೌದು ನಂತರ ನಾನು ಆಮೇಲೆ ಜಾಸ್ತಿ ದೂರವಾಣಿ ಬಳಸಲಿಲ್ಲ.
ಹ್ಮ್
ಇನ್ನೊಂದು ದೂರವಾಣಿ ಇತ್ತು ನನ್ನ ಹತ್ರ ಅದ್ ಅದು ವಿಜಯವಾಡಾಗೆ ಹೋಗ್ಬೇಕಾದ್ರೆ ಕಳದ ಹಾಕ್ಬಿಟ್ಟೆ.
ಹ ಹಾ ಬರಿ ಬರೀ ಕಳ್ದ ಹಾಕೋದು ಒಡದ್ ಹಾಕೋದು ಇದೇ ಮಾಡಿದ್ದೀರಾ.
ಹೌದು
ಹ್ಮ್
ನಂತರಾ ಅ ಎಂಟನೇ ತರಗತ್ ತಿಯಲ್ಲಿ
ಹ್ಮ್
ಅಂದ್ರೆ ನಮ್ಮ ಮನೆಯಲ್ಲಿ ದೂರವಾಣಿ ಕೊಡ್ಸ್ಲಿಲ್ಲ. ಎಂಟನೇ ತರಗತಿಯಿಂದ ಯಾವದೋ ಒಂದು ಹಳೆ ದೂರವಾಣಿ ಅದನ್ನೆ ನಾನು
ಹ್ಮ
ನೋಡ್ತಾ ಇದ್ದೆ ನಂತರ ನಾನ್ ಹತ್ತನೇ ತರಗತಿ ನಂತರ ದೂರವಾಣಿ ಕೊಟ್ಟಿದ್ರು. ನಾನ್ ಯಾವ್ದೋ ಹುಡುಗಿ ಹಿಂದೆ ಬಿದ್ದಿದಿನಿ ಅಂತ ಹೇಳ್ಬಿಟ್ಟು ದೂರವಾಣಿ ಕಿತ್ಕೊಂಬಿಟ್ಟರು.
ಒಳ್ಳೆ ಕೆಲಸ
ಹ್ಮ ಮತ್ತೆ
ಏಳಿ
ಏನು ಇಲ್ಲಾ ಅದೇ ನೋಡಿ ನಂತರ ಇವಾಗಾ ಡಿಗ್ರಿಗ್ ಬಂದಾಗ ಡಿಗ್ರಿಗ್ ಬಂದೆ ಎರಡ ದೂರವಾಣಿಯನ್ನ ಇದು ಎರಡನೇದು
ಹ್ಮ್
ಇ ಇನ್ನೊಂದ ತಗೋ ಇವಾಗ ಮತ್ತೆ ಇನ್ನೊಂದ ತಗೊಂತಾ ಇದ್ದೀನಿ ಮೂರನೇದು ಮೂರ್ ವರ್ಷ ಆಗೈತೆ ವರ್ಷಕ್ಕ ಒಂದೊಂದು
ನಾನು ಡಿಗ್ರಿಗ್ ಬರ್ಬೇಕಾದ್ರೆ ಇ ಆ
ಹಾ ಹೇಳಿ ಹೇಳಿ ಅವಾಗ ಕೊಟ್ ಕಳಸದ್ರಾ
ಕೊಟ್ ಕಳ್ಸಿದ್ರು ಮತ್ತೆ ಅದು ಹಳೇದು ಕೂಡ ಇನ್ನೊಂದು ತಗೋಳಕೆ ಎರಡು ವರ್ಷ ಬೇಕಾಯ್ತು.
ಹಾ ಮತ್ತೆ ನಿಮ್ಮೊಂದಿಗೆ ಮಾತನಾಡಿ ನನಗೆ ತುಂಬಾ ಸಂತೋಷವಾಯ್ತು.
ನಂಗೂ ಕೂಡ ತುಂಬಾ ಸಂತೋಷ ಆಯ್ತು.
ಹ್ಮ್ ಮತ್ತೆ ಮುಂದಿನ ಕರೆಯಲ್ಲಿ ಸಿಗೋಣ ಜಾಗ್ರತೆಯಿಂದ ಇರಿ.
ನೀವು ಕೂಡ ಜಾಗ್ರತೆಯಿಂದ ಇರಿ.
ಮತ್ತೆ ಧನ್ಯವಾದಗಳು ಇನ್ನೊಂದ್ಸಲ.
ಧನ್ಯವಾದಗಳು.